ಹಲೋ ಹಲೋ ಶೇ ಹಲೋ ಅಪ್ಪಲ್ಲ
ಹಾ ಏನ್ಡದ್ರಿ ಸಂತೋಷ್
ಕೆೇಳ ಉಂಟಲ್ರಿೀ ಪಾಯಲಿಂಗ ಸಮಯ
ಯಾವ ಉಂಟದ್ರಿ ಸಂತೋಷ ಹೇಳ್ರಿ ಎಲ್ಲಿದ್ದೆ
ಹ ನೀ ಬರ್ತೇನೆ
ಜಮೀನ್ ಅಡ ಜಾನ
ಹ್ಮ
ನಡ್ಯದಪ್ಪಾ ಜಿಮ್ ಹೊಡ್ಯದ ನಿಮ್ದು
ನಮ್ದೇನಪ್ಪಾ ನಿಮ್ದೇ ಹಕ್ ನಿಮ್ದು ಜಿಮ್ ಮಾಡಿ ನೀವು ಎಲ್ಲ ಲ್ವಾನ್ ನೀವೆಲ್ಲ ಯಾಕ ಕೇಳಲ್ಲ
ಹ ನೀವ ಹಂಗಲ್ ಅಣ್ಣ ನಿವಂಗ ಪ್ರೋಟೆಸ್ ಸಿಂಬಲ್ ಏನ್ ಮಾಡಲ್
ನಾ ಏನ್ ಪ್ರೋಟೀನ್ ತಿಂತಾರ ಅವ ನ ನಡೆ ಸುಮ್ಮನೆ
ತಿಂತಿರ್ಾ ಬಾ ಎಲ್ಲಾ ಬಿಡ್ ಬಿಟ್ಟ ಬಾದಾಮ ಜ ಬ ಬಾದಾಮ ಜೂಸ್ ಕುಡಿತೀರಿ ಬಾದಾಮ ತಿಂತೀರಿ
ಹಾ ಅದು ತಿಂಬದಾದ ಪ್ರೋಟೀನ್ ಅಂತಾರ
ಆತನ ಮೂೋಣ್ಣಂತಾರ
ಅದ ಬೇರೆ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ಅಂದ್ರೆ ಕ್ರಿಯೇಟಿನ್ ಹ ಬೇರೆ ಅವ ನಾಳಗ್ ಬರ್ತ ನೋ ನಾಳಿಗ್ ಬರ್ತ ಅದಕ್ ಪ್ರೋಟೀನ್ ಊಟ ಊಟ ಇವತ್ರ ಊಟ ಆಗಿಲ್ಲ ನಾಷ್ಟ ಮಾಡಿ ಹೊಟ್ಟೆ ತುಂಬಾ
ಹಾ
ಅದೇ ಒಂದು ಒಂದ್ ಪ್ಲೇಟ್ ಪೂರಿ ಒಂದ್ ಒಂದ್ ಹಾಲು ಒಂದ್ ಹಾಲುೂ ಪತ
ಎಲ್ಲ ಹೋಗಿರಿಣ್ಣ ನಷ್ಟ ಮಾಡಕ್ಕ
ನಾ ಪರಿಚೆ ಹೋಗಿದ್ದೆೋಗ ಶಾಪುರ್ ಕ
ಹಾ ಮಂತಾರೆ ಎಲ್ಲಕ್ ಹೋಗ್ಯಾರ ನಡ್ರಿ
ನಡಿೀ
ಇಲ್ಲ ಸ್ಟೇಫನ್ ಬರ್ದೋಡರು ನಾಲ್ಕ್ು ಸಾವಿರ ರೂಪಾಯಿ
ನಾಕ್ ಸಾವ ರೂಪಾಯಿ ಹಾ ಈಗ ಹಿಂಗಗೆ ಹೋಗಾರಡಿ ಈ ಸದು ಪ್ರೆಸೆಂಟ್ ತಗ ನಡಿರ ಪವ ನಮ್ಮನ್ನ
ನಿಮ್ಮಲ್ಲಿ ಇದರ್ಬೇಕಲ್ರಿೀ ಅಣ್ಣ ನಮ್ಮಲ್ಲಿ ಇಲ್ಲಲ್ಲ
ಇಲ್ಲ ಆ
ರೀಚರ್ ಹಾಕಲ ರಾಕಾಶ ಸಿಗೋಯವ
ನಾಟಕ್ ಭರಿಯತ್ರಿ
ಹಗೇನ್ ಹೇಳದ್ರ ಹಂಗಂತೀರ ನಮ್ಗೆ ಏನ್ ಹೋಳ್ಬೇಕು
ಇದ್ದಾರೆ ಎಲ್ರ ಒಂದ್ಸಲಪ ಕುಂತು ಮಾತಾಡ್ತೇನ
ಹಾ
ಹಲೋ
ಹಾ ಹಲೋ ಕುಮತ ಮಾತಾಡತ
ಕವಳ ಬರಲದು ಅ ಕ ಕಡು ಕೊಡು ಕಡು ಕೊಡ ಮಾಡತ ಕೇಳ ಬರ್ಲದ
ಹಯವ
ಈಗ ಈಗ ಹೊಂಟಿದೀರ ಹಾ
ಒ ಹಣ
ನಾಳೀ ಬರ್ತು ಪ್ರೋಟಿನ್
ಹಾ
ಹಲೋ
ಮತ್ರಿ ಆಣ ಜಿಂಬೋಡಿ
ಜಿಮಿ ಇಲ್ರರಿ ಪಾ ಎಲ್ಲಾ ಬಿಟ್ಟು ಸುಮ್ ಕಲಿ ಟೈಮ್ ಪಾಸ್ ಕಿಲಿ ಎಲ್ಲ ಬಿಟ್ಟೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ ನಾವ ಈಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ ನಾವು ಏ ನೀನ್ ಅವುನ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ನಾವು
ಯಕ
ಹಲೋ ಬೇಡ ಅ ಅದ್ರ ಸಾವಸಕ್ ಬರಲ್ಲ ಬರಲ್ಲ ನಾವು
ಏನೋ ಮಾಡತಿ ರಾತ್ರಿ ಕುತಿ ಮಾತಾಡ್ಸರ್ ನೋಡದಿರಿ
ನಂಗ್ ಮಾತ್ರಸಿದ್ನಿ
ರಾತ್ರಿ ಅಸ ಕುಂತಿನ ಎರಡ್ ಪೈಕಿ ಒಳ ಕೇಳಳಗಏನಪ್ಪ ಸುಮಕೊಂಡ್ ಬಿಡ್ತಾನ
ಎಲ್ ಕುಂತಾಗ
ನಾಕ್ ಕುಂತಿದ್ದ ನೀ ಯಚ್ಚಾಕ್ ಕುಂತಿದ್ದಿ ನೆನಪದ ರತ್ರಿ ಒಂಬತ್ತುಕ್ ಮಳಿ ಒಂಟ ಹಡಗ ನೋಡಿ ಬರ್ವಿ
ಹಾ
ಹಾ ಎಡ್ ತರ ಒಳದಲ್ಲಿ
ನನಗ
ಹಾ ನೀನಿಯೇ
ಏ ಇಲ್ಲೂ
ಒಳ್ಳದ ನೋಡಣಗೆ ಚಂದೆಂಪ ಅ ಯಾಕೋ ಕೆಳಗೆನಪ್ಪ
ಏ್ ನಂ ಕ ನಂಗೆ ಕೇಳಬಂದಿಲ್ಲ ಇಲ್ಲ್ರ ನ ನ ಕೊಡ್ತೇ
ನಾನಂತ ಮನ್ಷಿ ಅನ್ನ ಸಂತಾನಿ ಶಟ ಕಟ್ಟಿದ್ದ ಬಪ್ಪಾ ನಮ್ಮ
ಏ ನೀವು್ ಶಿಫ್ಟ್ ನೀವೆಲ್ಲಾ ಶಿಫ್ಟ್ ತರ್ಸ್ಕೊಂಬಾರಲ್ಲಾಪ್ಪಾ ನಿಮ್ ದೋಸ್ತರ ನಿಮ್ಗೆಲ್ಲಾ ನಮಗ್ ದೋಸ್ತರ್ಲ್ಲಾ ಅದಕ್ಕೆ ನ ನ ಬಿರ್ತೀವಿ ನಾ ಪಡಗನ
ಬ ಮ ನಾ ದದುಕಾನ ಕ ಮ ಮೆ ಜನವ ತನಾ ಭರಲ ಅದಲ್ಲಿ ಜನ ಇರ್ತಾರ ನ ಬರಲ್ಲ ಆಂಟಿ ಇಲ್ಲಿ ಆತ ಕೇಳು ನನಗ ನಮಗ ಅಂತ ಚಟಗಳಿಲ್ಲ ಇಲ್ಲಿ ಬ
ಚಟಗೊಳಿಲ್ಲ
ನಿಂತೆವು ಕುಡುಕರ್ ಚಟ ಬ ನ ಶಿಗರೆೇಟ್ ಹೊಡೆದು ಎಣ್ಣೆ ಎಡೆಯದು
ಏನ ಏನ ಜನ ಪರಿಸ್ಥಿತಿ ಈಗಿನ ಜನ ಪರಿಸ್ಥಿತಿ ಹೇಗಿದೆ ಅಂದರೆ ಚಂದಣ್ಣ ಕೇಳ ಹ ಈಗಿನ ಜನ ಪರಿಸ್ಥಿತಿ ಹೇಗಿದೆ ಅಂದರೆೆ ನಾವು ಕೂಡ ಒಂದ್ ನಾಲ್ಕು ಮಂದಿ ಶೀರೆಟ್ ಹಡ್ಲದು ಅಂತೇಳಿ ಹಟಕ್ಕೆ ನಾ ಅವ್ರ ಬಾಜವ ನಿನ್ಂತ ಒಬ ನಮ್ಮ್ ಫ್ರೆಂಡ್ ಅನ್ನ ಅಂತೆ.
ಹ್ಮ
ಒಂದ್ಸಲ ನೋಡ್ತಾರ ಎರಡ್ ಸಲ ನೋಡ್ತಾರ ಮೂರ್ ಸಲ ನೋಡ್ತಾರ
ನಾಕನೇ ಸಲ ನಾವವು ಹೊಡಿಲಿ ಬಿಡ್ಲಿವ ಸಿಗರೆಟ್ ಹುಡ್ಲಿತನೆ ಅಂದಬಿಡ್ತಾರ
ಹಾ
ಬರಬರ ಅದಲ್ಲ
ಹ್ಮ್
ಹಲೋ
ಹೂ
ಬರಬರ ಅದನ್ನ ಎಲ್ಲಣ ನೋಡ ಹಂಗ ನಾನೇ ಅಂತೇಳಿ ನಾವ ಒಂದ್ಸಲ ಶೀಟ ಮಾಡ್ದ ನೀಜ್ ಹರಡ ಆಡ್ದ ನನ್ ಸರಿ ಅಂತ ಹೇಳಿ. ನಾನ್ ಹಿಂಗ ನೋಡಿ ಬೇಗ್ ಬಂತ ಮಾತಾಡ್ಸದಂಗ ಹೋದ ನಿ ಬೇಗ ಇದು ಮಾಡದ ಈ ಇಗ್ನೋರ್ ಮಾಡದ ತಿಳಿ
ಹ್ಮ್
ಇನ್ನ ತೋಲ್ ಹಚ್ಕೊಂಡಪ್ಪ ನಮ್ಮ ಮನನ್ ಒಳ್ಳೆ ಫ್ರೆಂಡ್ ಅಂತ ಹೇಳಿ ಒಪ್ಕೊಂಡ ಅಂತೀವಿ ಮನಜಿ ಒಂದ್ಸಲ.
ಹಾ
ಹ ಸರ್ ನೀನೇ ಮಾತಾಡೋದಂದಿ ನನ್ಗೆ ಅಳು ಬಂದ್ಬಿಡತು
ಹ್ಮ
ಮತ್ತ ಅದೇ ಮನೆ ನಮ್ಮ ಮನೆಗಿನೋರೇ ನಮ್ ಒಂದಸರ ಬೈದರ್ ಬಿ ಏನ್ ಅನ್ಸಲ್ಲ ಅದೇ ಫ್ರೆಂಡ್ಗಳು ಯಾರ. ನಮ ಮನಸಿಂದ ಹೃದಯ ದಿನ ಹಚ್ಕೊಂಡವರು ದೂರ್ ಮಾಡಿ ಅಂದ್ರೆ ಏನ್ ಹರ್ಟ್ ಆಯ್ಲ್ಲದೀ ಹೊರಿ ಒ ಮಾಡ್ರರಟಕ ನಟಬಡ.
ವೇರ.
ಹಾ
ಮತ್ರ ಯಾರಾ
ನೀ ಒಂದಲ್ಲಿ ನಿಂದ ಮಾತ್ರ ವಸಂತ ವಯಸ್ಸಬರ ಇರ ನ ಆ
ಆ ಆ ಆ ತರ ನಿಮ್ ಫ್ರೆಂಡ್ಸ್ ಯಾರಾರ ಅಂದ
ನಮ ಫ್ರೆಂಡ್ ಅಂದ್ರೆ ನಮ್ ಕುಚ್ಕೋ ಅ್ರ ನಮ್ ಊರದ ದೋಸ್ ಅವ್ನ ಮ್ಯಾಗ್ ಬಿಟ್ ಬಾಕಿ ಯಾರ್ ಮ್ಯಾಗ ಅಟ್ ಕ್ಲೋಸ್ ಫ್ರೆಂಡ್ಸ್ ಇದಿಲ್ಲ.
ನಮ್ಮೂರ ವಿಷಯ
ಹ್ಮ್
ಅನ್ಸ ಬಿಟ್ಟ ನ ಟಂಗ ಮಾತಾಡ್ತಾ ಎಲ್ಲಾ ಚಂದಗಲ ಎಲ್ಲ ಇರ್ತ ಅವನಂಗ ಯಾರ ನ ಅನತ ಮೈ ಜನಂಗಾ
ಹ
ದ ದೋಸ್ತಲ್ಲ ನ ಇದಲ್ಲ ಮತ್ತತ್ ಹೇಳ್ರಿ ಏನ
ಮತ್ತೆ
ಗೋರ್ಟ ಅವರ್ ಗೌಡ್ರ ಹೇಳ್ಬೇಕು ನೀವೇ ಹಲೋ
ನೀವಲ್ಲ
ಹೇಳಳ್ಕ್ರೀ ಗೌಡಗೌಡ್ರ ಎಲ್ಲಾ ನಿಮ ಏರಿಯದ ಬಸ್ ಹಕ ಬಸ್ ಸಕಲಣ್ಣ ತಾಾಲೂಕೆ ನಿಮ್ ಕೈದಾಗದಣ್ಣ ನಾಂದಾ ಜೀರ್ಗಾ ಅಕ್ಕಿ ಜೀರ್ಗಾಕ್ಕಿ
ಇಲ್ಲ ತಾಲೂಕ ತಾಲೂಕು ಹ್ಮ ಅವ್ರದ್ ಅವರದ ಸ್ವಾಮಿ ಗುರುಗಳೇ ಒಳ್ಳೇದ ಬಯಸ
ಹಳ್ಬೇಕಕ್್ರೀ ಸಂತೋಷ ಪಟ್ನೆ ಬಸವ ಕಲ್ಯಾಣ್ ಅಧ್ಯಕ್ಷರ ತಾಲೂಕ ಅವ್ರ ಮಗನ ಅ ಬ ಸಂತೋಷ್ ಪಟ್ನೆ ಅವ್ರು ಹೇಳ್ಬೇಕು
ಮುಗ ಏ ಹಲೋ ಅವ್ರದ ಅವ್ರದ್ ಪಸ ನೋಡ
ಪ ಹೆಚ್ಐ ಹಾ
ಅವರ ಪ ಎಸ್
ಹಾ ಹೇಳ ಮ
ಅಬ್ಬ ನನ್ನ ಅವರಮ್ದ ಆಪ್ತ ಸ್ನೇಹಿತ ನಮ್ಮ ಪಪ್ಪ
ಯಗ ಯಾಗ್ರ ಯಏಂದ್ರ ಆಯ್ತಂದ್ರ ಫೋನ್ ಹೇಳ್ತಾ ಬಿಡ್ಸತ್ತಗ
ಮ್ಮನ್ ಒಂದ್ ಜನ ಪೋನ್ ಹಚ್ಚಿರು ಒಂದಗ ರಾತ್ರಿ ಒಂಬತ್ತುವರೆಗೆ
ಹಾ
ನನಗ ಮಾತಾ ನನಗೆ ಮಾತಾಡ ಕೊಟ್ಟಿರ
ಹಾ ಆಡ್ಬಡ್ದ
ಹ ನಾ ಆಡ್ ನೀ ನಾವಂತ ನ ಅವ್ರಮ್ಮ ಹ ನೀ ನೀ ಯಾರ ಪೊಲೀಸ್ ಅಪ್ಲಿಕೇಶನ್ ಆಗ್ತಂದ್ರ ಯಾಕ ನ ಇರ್ತಾ ಹಂಗ ಹಂಗಲ್ಲ ತಿರ್ಪ
ಹಾಕ್ಬಡ್ದು ಆಗ್ತಾರ ಸರ್ ಹದಿನೆಂಟ ಐದಕ್ಕೆ ಆಗ್ತಾನು
ಇಲ್ಲ ಅವೆಲ್ಲ ಮಾಡಾವಿಲ್ಲ ಸರ ನಮ್ ಕ್ಕನ ಬೇರೆದ್ದಾಗಂದ
ಹಾ ಹ ಅಂಜೆ ಹಂಜಗೆ ಹಾ
ಅೇ ನಮ್ಮ ನಮ್ಮ ಹಬ್ಬ ಕೆಲೋಿಂದಿಸಲವಿ
ಡೈಲ ಹಿಂಗನಾ
ಹಾ ಎದ್ರ ಇ ಸುಗೆ
ಪ್ರಿಂಗಗೆ ಬದ ಡೈಲಾಗ್ ಅಂದ ರ
ಯ್ದರ ಹೆಿಂಗಗೆತದೆ ಅವನ ಮುಂದೆ
ಹಾ ಯಾವಾಗ ಅವರ ಇರಾಗ ನೀನು ಮಾತಿ ಕೇಳಿ ಹ್ಮ ಈ ಬಾರಂಂಬಾರ ಆಗಟಿಟ್ಯೂಡ್ ಅದಪ್ಪ ಅಂತ
ಹೌಮ್ಮ
ಹ ಪ ಅವಾಗ
ಅವ ಪಾರಿಲ್ಲವ ಪಿ ಎಸ ಎಲ್ಲ ಸಳಿನ ಪಾರಿಲ್ಲವಾ
ಸಲ ಎಸ ಹಪ್ಪಾ ಎರ್ ಬಡ್ ತಗೊಂಡಿದಾನ
ಹಾ
ಅವತ್ ಆರ್ಡ್ರ ಮಾಡ್ಯನಿ ಆರ್ಡ್ರ ಮಾಡಿದ ನೋಡ ಏನಿದ್ದವು ಆರ್ಡರ್ ಮಾಡಿ ನಾನ ಈ ತರಸ
ಅದು ಆರ್ಡ್ರ ಮಾಡಿಿದ ಅದದು ನೀನ್ ಪಟಲ್ಲ
ಆರ
ಹಲೋ ಹಲೋ ನೀರಿಮ ಬಾಟ
ಅದ ನೀರಿ ಪಾಟಲ್ಲಯ ಮೇ
ಹಲೋ ಹಾ
ಇನ್ನೇನು ಹಾ ಮತ್ ರಿ ಊಟ ಅನ್ನ ಪ್ರೋಟೀನ್ ಕಿಟೀನ್ ತಿಂದ ಹೋಗಯ್ತಿ ಮೇ
ನಾವ್ ಪ್ರೋಟೀನ್ ಗ್ರೀಟೀನ್ ತೊಗಲಕ್ ನಮ್ದ್ ಏನು ಇಲ್ಲಿ ಪ್ರೋಟೀನ್ ಗ್ರೀಟೀನ್
ಯಾರೆ ಕಾರ್ಯಕ್ ರೂಪ ಕಾರ್ಯ ಹಿಂಗೆಲ್ಲ ಹಿಂದಾರ ನಾನನ್ ಆಸ್ತ ನಿಂದ್ ಆಯ್ತ ಟೈಮ್
ಏ ಇಲ್ಲ ತಾಳ ಇನ್